ಹಲೋ ಮಗ ಎಲ್ಲಿದ್ದ್ಯಾ
ಕೇಳಳ್ಸಿಲ್ಲಬ್ರು
ಹಾಂ ಹಲೋ ಬ್ರೋ ಹೇಳಿದ್ದರು ಬರೋ
ನಾನು ಮನಲಿ ಇದ್ದೇ ಬ್ರೋ ಇವಾಗ ಹೇಳಿ
ಹೌದ ಬ್ರೋ ಏನ್ಮಾಡ್ತಿದ್ರಿ ಬ್ರೋ
ಊಟ ಆಯ್ತಾ ನಿಮ್ದು
ಹ ಬ್ರೋ
ನಮ್ದು ಆಯ್ತ ಬ್ರೋ ಮುದ್ದೆ
ಫ್ರೆಂಡಿಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ಅದಕ್ಕೆ ಕಾಲ್ ಮಾಡ್ದೆ ಬ್ರೋ ಹಾ ಬ್ರೋ
ಹಲೋ ಹೇಳಿ ಇವಾಗ ಹೇಳಿ ಬ್ರೋ
ಹ ಬ್ರೋ ಇವತ್ತು ಫ್ರೆಂಡ್ಗೆ ಆಕ್ಸಿಡೆಂಟ್
ಹ್ಮ್ ಹ್ಮ್
ಅದಕ್ಕೆ ಕಾಲ್ ಮಾಡ್ದೆ ಬ್ರೋ ಒಂಚೂರು
ಅದೇ ಬ್ರೋ ಯಾವಾಗ ಆಾಗಿತ್ತು
ಅದೇ ಬ್ರೋ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯಿತು
ಹಾ
ಫ್ಟೀನ್ ಮಿನಿಟ್ಸ್ ಆಯತು ಬ್ರ ಆಕ್ಸಿಡೆಂಟ್
ಹಲೋ
ಹಲೋ ಬ್ರೋ
ಹಲೋ. ಇವಾಗ ಕಳ್ಸಿದ್ಯಾ
ನೆಟ್ವರ್ಕ್ ಇಶ್ಯೂ ಒಂಚುರ್ ಮಳೆ ಬಂದಿದೆಯಲ್ಲ
ಹಾ ಮಾಸ್ಬಳ್ಳಿ ಸೇರ್ಸದ್ರಾ
ಹಾಂಬ್ರೋ ಸೇಸಿದ್ವಿ
ಅದೇ ಬ್ರೋ ನೀ ಫೋನ್ ಮಾಡಿದ್ರ ನಾನನ್ ಇತ್ಲಿಲ್ಲ ಅೇ ನೀನು ನಂ ಹೇಳಿದ್ದೆ ನಾನ ನೀವು ಅಂದೆ ಒನ್ ಮಂತ್ ಇಂದ ಫ್ರೆಂಡ್ ಹಸ್ಪಟ್ಲ್ ಕರ್ಕೊಂಡ ಹೋಗ್ತಿದೀನಿ ಅಂಗೆ ಇಂಗೆ ಅಂತ ಹ್ಮ್ ಅದಿಕ್ಕೆ ನಾನು ತುಂಬಾ ಟ್ರೈ ಮಾಡ್ದೆ ನಂಗೊಂದ್ ಸ್ವಲ್ಪ ಅದೇ ನಮ್ ಸ್ಕೂಲ್ ಫ್ರೆಂಡ್ ಅಲ್ಲ ಅವ್ ಮದ್ಲೆ
ಹ
ಹ್ಮ್ ಅದ್ರೆ ನಾನು ಮಾಡ್ದೆ ನಿಂಗೆ. ಅಂದ್ರೆ ಅದು ಅಂದ್ರೆ ನೀ ಅವ್ರ ಮನೆ ನಿಮ್ಮ ಮನೆ ಹತ್ರ ಅಂತೇ ಬ್ರೋ ಅವರು.
ನಿಮ್ಮ ಮನೆ ಹತ್ರ ಅವ್ರು.
ಹಾ ಮನೆ ಹತ್ರನೇ ಬ್ರೋ ಅಲ್ಲೇ.
ಅಲ್ಲ ಬ್ರೋ. ಅಂದ್ರೆ ಈಗ ಅವ್ರನ್ನ ನೀವೇ ಕರ್ಕೊಂಡ್ ಹೋಗ್ತೀರಾ ಹಿಂಗೆ ಹಾಸ್ಪಿಟ್ಲಿಗೆಲ್ಲಾ.
ಹಾ ಬ್ರೋ ನಾವೇ ಕರ್ಕೊಂಡು ಹೋಗತೀವಿ.
ಇಲ್ಲಾ ಬ್ರೋ ಅವ್ರು ಹಮಸತ್ರ ಹೆಂಗ ಬಿದ್ರು.
ಅಂದ್ರೆ ಬ್ರೋ ಅವರು ಅದು ಗಾಡಿ ಹೊಸ ಗಾಡಿ ತಗೊಂಡ್ ಬಿಟ್ಟ್ರಲ್ಲ ಚೂರ ಸ್ಪೀಡ ಆಗಿ ಬಂದ್ಬಿಟ್ಟ. ಇಟ್ಟಿದ್ದಾರೆ ಅದು ಕಂಡಿಲ್ಲ ಮೊದ್ಲೇ ಎ ಬಿ ಎಸ್ ಬ್ರೇಕ್ .
ಹ್ಮ್ ಹ್ಮ್ ಅದೇ ಅದೇ.
ಬಿಟ್ಟರೆ ಅಂದ್ರೆ ಫುಲ್ ಬ್ಯಾಕ್ ವೀಲ್ ಜಂಪ್ ಬಾಗಿ ಮುಗಿಸಿ ಬಿದ್ದಿದ್ದಾರೆ ಬ್ರೋ.
ಹಾ ಅದೇರಿ ಹಲೋ ಹಲೋ ಹೇಳಿ ಹೇಳಿ ಬ್ರೋ. ಅದೇ ನಾನು ಕೇಳಿದೆ ನಿಮ್ಗೆ ಎಕ್ಸಾಮ್ಗೆ ಇತ್ತ ಅಂತೆ ಬ್ರೋ ಈಗ. ಹ್ಮ್
ಎಕ್ಸಾಮ್ಗ ಇತ್ತ ಅಂತ ಬ್ರೋ ಒಂದು ಟೂ ಡೇಸ್ ಅಲ್ಲಿ ಸ್ಟಾರ್ಟ್ ಆಗ್ತದ ಅಂತ. ಅದೇ ಇವಾಗಲೇ ಬಿದ್ದ ಹಿಂಗೆ ಕೈ ಮುರ್ಕೊಂಡ ಬಿಟ್ಟಲ್ ಬ್ರೋ ಬರಿಯೋಕಾಗಲ್ಲ.
ಹೌದಾ ಅಲ್ಲ ಬ್ರೋ ಯಾವ ಸೇಮ್ ಅವರು ನಿಮ್ಮ ಬ್ರೋ.
ಅವರಾ ಫಿಫ್ತ್ ಸೇಮ್ ಬ್ರೋ.
ಬ್ರೋ ಮೇಕಪ್ ಇದೆಯಲ್ಲಾ.
ಮೇಕಪ್
ಮೇಕಟ ಬರ್ಕೊಬಹದು ಆಟ ಅಷ್ಟೊಂದು ರಿಕವರ್ ಆಗಲ್ವಾ ಬ್ರೋ.
ನೋಡ್ಬೇಕು ಬ್ರೋ ಅದು ಫುಲ್ಲು ಹೆವಿ ಡ್ಯಾಮೇಜ್ ಆಗ್ಬಿಟ್ಟಿದೆ ಹಿಂಗೆ ಬಿದ್ದಕೂಡ್ಲೆ ಕೈ ಕೊಟ್ಬಿಟ್ಟಾರಲ್ಲಾ.
ಹ್ಮ ಸಿವಿಯರ್ ಆಗಿದೆಯಾ.
ಬೋನ್ಸ್ ಮಾತ್ರ ಹೆವಿ ಡ್ಯಾಮೇಜ್ ಆಗ್ಬಿಟ್ಟಿದೆ.
ಹಾ
ಅದು ಕ್ಯೂರ್ ಹಾಗಕ್ಕೆ ಒಂಚೂರು ಲೇಟ್ ಆಗುತ್ತೆ ಅಂತ ಹೇಳಿದಾರೆ ಮೇಕಪ್ಪೇನು ಸೆಮ್ ಎಕ್ಸಮ್ ಮುಗುದ್ ಕುಟ್ಲೆ ಮೆಕ್ಕಪ್ಪಿಗ್ ಒಂದ್ ತಿಂಗ್ಳಲ್ಲೇ ಮತ್ ಬಿಡ್ತರೆ, ಇದು ಪ್ಯೂರ್ ಅತ್ ಅತ್ರ ತ್ರೀ ಮಂತ್ಸ್ ಹೇಳಿದರೆ
ಹ್ಮ್ ಹಾಗ್ ಹೇಳಿ.
ಅವಾಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋರು.
ನಮ್ದೆನ್ ನಿಮ್ದು ನೀವ್ ಫ್ರೆಂಡ್ ಆಗಿ ನೀವು ಎಲ್ಪ್ ಎಲ್ಲಾ ಮಾಡ್ತಿದ್ದೀರಾ?
ಹಾ ಬ್ರೋ
ಅಂದ್ರೆ ಅವ ಅವ್ರ ಅಂದ್ರೆ ಕಾರ್ ಕೊಂಡ ಹೋಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆಯಲ್ಲಾ ಹ್ಮ್ ಹ್ಮ್ ಅದ್ರಿಂದ ಇನ್ನೇನ್ ನಿ ಬಿಡಿ ಬ್ರೊ ನಿಮ್ ಫ್ರೆಂಡಾಗ್ ನೀವು ಹೆಲ್ಪ್ ಮಾಡ್ತಿರ ಮಾಡಿ ಮಾಡಿ.
ಮಾಡ್ಬೇಕಲ್ಲ ಬ್ರೊ ಮತ್ತೆ ಫ್ರೆಂಡು ಅಂದ್ಮೇಲೆ ಬಿಡಕ್ಕಾಗಲ್ಲ.
ಹ್ಮ ಅದೇ ಅದೇ.
ಕಷ್ಟುದ್ ಟೈಮಲ್ ಜೊತೆಗಿರ್ಬೇಕಲ್ಲ ಫ್ರೆಂಡಾಗಿ
ಹಾ ಅದೇ ಅದೆ ಅಂದ್ರೆ ಬ್ರೊ ದಿನ ನಿಮ್ಗ್ರ ಇವಾಗ ಇನ್ನೇನ್ ಎಕ್ಸಾಮ್ ಇದಿಯಲ್ಲ ಊರ್ ಹಾಸ್ಟ್ಲುಗ್ ಹೋಗಲ್ವಾ?
ಅಂದ್ರೆೆ ಬ್ರೊ ಈಗ ಹಾಸ್ಟೆಲಿಗೆ ಹೋಗ್ತಿಲ್ಲ ಬ್ರೊ ಅವ್ರ್ ಮತ್ತಿಗ ಅವ್ನು ಬರಕ್ಕ ಆಗಲ್ಲ. ಫ್ರೆಂಡು ಹಾಸ್ಟ್ಲಿಗೆ ನೋಡ್ಕೊಳ್ಳಕ್ಕೂ ಒಂಚೂರು ಆಗಲ್ಲ
ಹಾ
ಕಡ್ಲಿಿಗೆಲ್ಲ ಕರ್ಕೊಂಡು ಹೋಗೋ ಕಲ್ಲ ಅದಕ ಅಪ್ ಅಂಡ ಡೌನ್ ಮಾಡ್ತಿವ್ರು
ಹ್ಮ್ ಅದೇ ಅದೇ ನಮ್ಮ
ಹೆಗೂ ಅಲ್ಲೇ ಹೋಗ್ತಾ ರೋಡಲ್ಲಿ ಇಲ್ಲ ಕಾಲೇಜು
ಹಾ
ಅವ ನೀವು ಕಾಲೇಜಿಗೆ ಹಂಗೆ ಬಿಟ್ಬಿಟ್ಟು ನಾನು ಕಾಲೇಜಿಗೆ ಹೋಗ್ತೀನಿ ಮತ್ತೆ ತಿರ್ಗಾ ಬರ್ಬೇಕಾರ್ರೆ ಹಂಗೆ ಕರ್ಕ್ಬಿಟ್ಟು ಬರ್ತವ್ರು
ಹ್ಮ ಹ ಮತ್ತೇಬ್ರು ಮೇಕಪ್ ಆಗ ಬರೋ ಅಷ್ಟೊತ್ತ ನಿ್ ಫ್ರೆಂಡ್ ಇದಾಗಲ್ವಾ ಕ್ಯೂರ್ ಆಗಲ್ವಾ
ನೋಡ್ಬೇಕೊಬ್ರು ಒಂು ಟ್ರೈ ಮಾಡ್ತಾನೆ ಒಂದ್ ಸ್ವಲ್ಪ ದಿವಸ ಬಿಟ್ಟು ಬರಯಕೆ ಹೆಂಗೆ ಅದ ಕೈಯಲ್ಲ
ಹಾ ಟ್ರೀ ಮಾಡ್ತೀನಿ ಏನ್ ಮಾಡಕ್
ಬರೆಯೋಕೆ ಆಯ್ತು ಅಂದರೆ ಎಕ್ಸಾಮ್ ಬರತಾನೆ
ಇ ನೆಕ್ಸ್ಸಂಬರ್ಕತೆ
ಇಲ್ಲ ಅಂದರೆ ಮತ್ತೆ ಈ ಸ ಮೇಕಪ್ ಹೋಗಿಬಿಟ್ಟು ನೆಕ್ಸ್ಟ್ ಟೈಮಲ್ಲಿ ಬ್ಯಾಕ್ಲಾಗ ಬರೀಬೇಕ್ರರು ಮತ್ತೆ
ಬಾರಿಲಿ ಬಿಡಿಯಾದರೆ ಏನಿದೆ ಹ್ಮ್ ಅದೇ ಅದೇನ್ ಮಾಡ್ಲಿ ಬಿಡ ಇ್ರಪ್ಪಾ ಅವರು ಇನ್ನೇನ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ
ಡೇಮ್ ಸರಿ ಇಲ್ಲ ಅಷ್ಟೇ ಒಬ್್ರ ಗ್ರ ಆಚಾರ ಏನು ಮನೆ ಲ್ಲ ಎಷ್ಟೇನು ಜನಕ್ಕೆ ಹೋಗ್ತೀವಿ ಅಂದರೂ ಏನು ಮಾಡೋಂಗಿಲ್ಲ ಆಗುತ್ತೆ
ಮತನ್ ರ ಏನ್ ಹೇಳ್ತೀರಬ್ರನ್ನ ಹಾಂ ನಿಂಗ ಫೋನ್ ಮಾಡ್ದಾಗೆಲ್ಲ ನೀನ್ ಎತ್ಲವಲ್ಲ ಆದ್ರೆ ಬಿಸಿಸಿ ಇತತೆ ಅನ್ಕೊಂಡೆ
ಅವರು ಒಂಚೂ ಬಿಸಿಿ ಇರ್ತೀವಿ ಕಾಲೇಜು ಹೋಗ್ಬರು ಅಷ್ಟೆಲ್ಲಗುತ್ತೆ ವರ್ಕ್ ಇರ್ತವೆ ಕಾಲೇಜ್ ನವು
ಹ ಗಾಡಿಿಗೆ ಕರ್ಕೊಂಡ್ ಹೋಗತರಾ ಈ ಫ್ರೆ್ ಎಲ್ಲ ಕಾರಾಗ ಕರ್ಕೊಂಡ್ ಹೋಗ್ತೀರ ಅಂದ್ರೆ ಕರ್ಕೊಂಡ್ ಹೋಗಿ
ಹಾಬ್ರ ಗಾಡಿ ಒಂದೊಂದ್ಸಲ ಗಾಡಿಲಿ ಹೋಗ್ತಿೀವಿ
ಅಂದ್ರೆ ಕಾಲ್ ಕಾಲ ನ್ ಪ್ರಾಬ್ಲಮ್ ಆಗಿಲ್ವಾ
ಖಾಲೇನಿಲ್ಲ ಬ್ರೋ ಅದೇಂಚು ಸ್ುಪ ಸ್ಕ್ರ್ಯಾಚಸ್ ಆಗಿತ್ತು ಅಷ್ಟೇ ಹಿಂಗೆ
ಹ್ಮ ಕೈ ಮೆ
ಅಂದ್ರೆ ಮುಂದಕ್ಕೆ ಬಿಟ್ಕಟ್ಲೇ ಫುಲ್ ಕೈ ಕೊಟ್ಬಿಟ್ಟಾರಲ್ಲ ಅದಯೋ ಫ್ರಾಚರ್
ಗಾಡಿ ಏನಾಗಿದೆ ಬ್ರೋ
ಗಾಡಿಗೇನೂ ಆಗಿಲ್ಲ ಅವರು ಅಷ್ಟೇ ಸಿಂಪಲ್ ಮೀರೆಯರು ಅವೆಲ್ಲ ಒಂಚೂ ಹೋಗಿದೆ
ಹಾ ಫ್ರೆಂಡ್ ಡೂಮ್ ರಿಲೇಟಿವ್ಗಳೆಲ್ಲ ಹೋಗವ
ಗಾಡಿ ಹೋದ್ರೆ ಏನೊಂತರ ಹೋದ ಬ್ರೋ ಲೈಫ ಅಲ್ಲಾ
ಅದ ಗೊತ್ತಾಗತ್ೇಳಿ ಮನೇಲಿ ಏನಂದ್ರ
ಏನಿಲ್ಲಬ್ರು ಅದೇ ಬೈಕಲ್ಲಿ ಈಗ ನಾಯಿ ಆಡ ಬಂದು ಬಿದ್ದು ಅಂತ ಒಂದು ಸಳ್ಳ ಹೇಳಿದ್ದಾರೆೊಬ್ರು ಮತ್ತ ಮನೇಲ್ಲ ಬೈತಾರಲ್ಲ ಅವರು ಸ್ಪೀಡ್ೋಗ ಬಿದ್ರೆ ಗಾಡಿ ಕೊಡ್ಸೋದೇ ಐತ ಹೆಚ್ಚ ಆಾಗಿರುೆ ಈ ಕಾಲದಲ್ಲಿ ಪೇರೆಂಟ್ಸು
ಯಾವ ಗಾಡಿ ಇಬ್ರು
ಹ ಬ್ರೋ ಗಾಡಿ ಅವ್ರದು ಡ್ಯೂಕು
ಡ್ಯೂಕ್ಕು ನೀನ್ ಅದಕ್ಕೆ ಇನ್ನು ರಿಪೇಗ ಒಂದ್ ಸ್ವಲ್ಪ ಅಲ್ಲೇ ಅರ್ದ ದುಡ್ಡು ಹತಾಯಿಸಬೊಳ್ಳೆ ದುಡ್ಡ
ಹಾಬ್ರು ಹೋಗುತ್ತೆ
ಮಾಡಡ್ ಕಲಿತಾಳೆ
ಅ ಮನೆಯಲ್ಲ ಬೇರೆ ಗಾಡಿ ಎತ್ಲ ಬೇಡ ಗಾಡಿ ಸೇಲ್ ಮಾಡುವ ಅಂತಂದ್ರು ಅವ್ರಿಗೆ
ಕೆಮ್ರ ಗಾಡಿ ನ
ೇಲ್ ಮಾಡತ್ತಲಾಗ ೇ ಗಡಿ ಬೇಡ ಅಂತಂದು
ಗಾಡಿ ಪ್ರೀದಷ್ಟ ಇತ್ತು ಒಂದ್ ಟೂ ಪಾಯಿಂಟ್ ಫೈವ್ ತ್ರೀ ಇದೆಯಾ
ಇರು ಪ್ರೈಸಾ ತಗೊಂಡಾಗ ಇತ್ತು ಬರು ಟೂ ಪಾಯಿಂಟ್ ಫೈವ್ ಇತ್ತು
ಇವಾಗ್ ಎಲ್ಲಿ ಸೆಕೆಂಡ್ ಫಸ್ಟ್
ವಾಸಾ ದೇವರು ಫಸ್ಟ್ ಕಡೆನ ನೋಡಿದು
ಹ್ಮ್ ಫಸ್ಟ್ಂದ ಅವ್ರೇ ನಂಗೆ ಹಂಗಾರೆ ಅಂದ್ರೆ ಇನ್ನೇನ್ಸ ಸೆಕೆಂಡ್ ಹ್ಯಾಂಡಲ್ಲಿ ಹೋಗಂದು ಸೆಕೆಂಡ್ ಹ್ಯಾಂಡಲ್ಗೆ ಅಂದ್ರೆ ಹೋಗುತ್ತೆ ಒಂದ ಒಂದ ಕೆ ಒಂದ್ ಒಂದ್ ಲ್ಯಾಕ್ಸ್ ಹೋಗುವದೇನೋ ಅನ್ಕೋತಿನಲ್ವ
ಏ ಇನ್ನು ರೀಸಂಟ್ ಗಾಡಿ ಬ್ರೊ ಹೊಸಾದು
ಏಯ ಅಂದ್ರೆ ಈ ಶೋರೂಮ್ಗೆ ಕೊಟ್ರೆ ಒಳ್ಳೇದಲ್ವಾ
ಶೋರೂಮಿಗೆ ಕೊಟ್ಟರೆ ಒಳ್ಳೇದಾಗಲ್ಲ ಬ್ರೊ ಶೋರೂಮಿಗೆ ಕೊಟರೆ ಹೆಂಗಾಗುತ್ತೆ ಅಂದ್ರೆ ಅವರು ರೇಟ್ ಕಡಿಮೆ ಹೇಳ್ತಾರೆ ಬ್ರೊ ಕಸ್ಟಮರ್ಸ್ ಹತ್ರನೇ ಒಂಚೂರ್ ಸೇಲ್ ಮಾಡಿದರೆ ಬೆಸ್ಟ್ ಅನ್ಸುತ್ತೆ ಟೂ ಕೆ ಹತದ್ರ ಅದಕ್ಕೆ ನಾವೆ ಎಲ್ಲ ಬೇಡ ಬಿಡಿ ಕೊಡೋದು ನಾವೆ ಇಡ್ಕಂತೀವಿ ಅಂತ್ ಹೇಳಿದ್ವಿ
ಅದ್ ಹೆಂಗ ಗೊತ್ತಾ ಇವಾಗ ನಂದ್ರೆ ಆಕ್ಸಿಡೆಂಟ್ ಆಗ್ಬಿಟ್ ಆಯಿತ್ ತಲ ಅದು ಒಂದು ದರಿದ್ರ ಲತ್ತೆ ಅಂತೇಳಿ ಮನೇಲಿ ಬೇಡ ಅಂತಿದರಾ
ಅದೇ ಬ್ರೊ ಅದೇ ನಂದ್ರು ಇರ್ಲಿ ಬಿಡಿ ಮತ್ತೆ ನಾನೇ ಇಡ್ಕೊಂಡಿರ್ತೀನಿ ಹೆಂಗು ಕಾಲೇಜಿ ಇಲ್ಲ ಪುನಃ ಮಾಡ್ತೀವಲ್ಲ ನಾನೇ ಕರ್ಕೊಂಡು ನಾನೇ ಕರ್ಕೊಂಡ್ಂಬರ್ತೀನಿ ಅಂತ ಹೇಳಿದ್ರು ಹೆಂಗೋ ಒಂತ ಫ್ರೆಂಡ್ಸ್ ಎಲ್ಲ ಯಾವಾಗ್ ಜೊತೆಗಿರ್ತೀವಲ್ಲಾ ಏನು ಅಂದಿಲ್ಲ ಅವರು ಬ್ರೊ ಹುಷಾರಾಗಿ ಹೋಗಿ ಹುಷಾರ ಬರ್ರಿ ಅಂತ ಬಿಟ್ಟಿದ್ದಾರೆ
ಹಾ ಹಾ
ಎ ಅದ್ನೇ ನಾನೇ ಯೂಸ್ ಮಾಡದೀನಿ ಬ್ರೋ
ಮಾಡಿ ಮಾಡಿ ಹಂಗ್ ಮಾಡಿ
ಮತ್ತೆ ಬ್ರೊ
ನಿವ್ ಹೇಳ್ಬೇಕು ಬ್ರೊ ಯಲ್ಲ
ಹೇಳ್ಬೇಕು ಬ್ರೊ ಏನಾದ್ರು ಹೆಳ್ದ್ರೆ ಕೇಳ್ತಿವಿ
ಹುಂ ಅದಿನ್ನೇನಿಲ್ಲ ಹೊಲ ಹೋಗ್ತಿದ್ದೆ
ಆರಾಗೆ
ಹ್ಮ್ ಹೊರ ಹೊಲ ಹೊಲ ಕಡೆ ಹೋಗ್ತಿದ್ದೆ ಹ್ಮ್ ಅಂದೆ ಮೋಟ್ರ ಗಿಟ್ರು ಆನ್ ಮಾಡ್ಕೊ ಬಂದ್ ಮಲಿಕಬೇಕು ನಿದ್ದೆ ಬೆರೇ ಬತಾಯಿತೇ
ನಿದ್ರೆ ಇದೆ ಮಲ್ಕೊತ್
ಮಾಡ್ಬೇಕ ಏನು ಮಾಡ್ಬೇಕ ಗೊತ್ತಾಗ್ತಿಲ್ಲ
ಅದೇ ಬರೀ ಹೊಲಕ್ ಹೋಗವು ಅಲ್ಲಿ ಹೋಗವು ಇಲ್ಲಿ ಹೋಗ ಅದೇ ಇರ್ತವ್ ಬ್ರೊ ಹೊಲ ದನ ದನ ಇದಾವ ಬ್ರೊ
ಹಾ
ಹಾ
ಹೇಳಿ ಬ್ರೋ ದನ ಇದೆ ಬ್ರೋ ಎರಡಿದೆ, ಎರಡು ಸೀಮೆಸಗೆ ಹ್ಮ್ ಒಂದು ವಾ ಹನ್ನೊಂದ್ ಕೊಡುತ್ತೆ ಒಂದ್ ಏಳ್ ಕೊಡುತ್ತೆ.
ಹ ಮಂಟನ್ ನಗಾಗತ್ತ ಬರ ಅಲ್ಲಸುಂದಾಲೆ
ಅಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಅಲ್ಲ ಬ್ರೋ ಹ್ಮ್ ಗೊತ್ತಲ್ಲ ಹೆಂಗೆ ಹೆಂಗೆಗೆ ಅಂತ ತಬ್ಬು ಸಾಗಿ ಸಾದ್ಕೆ ಹೋಯ್ತಲ್ಲ ಬ್ರೊ
ಹೋಯ್ತರು ಬ್ರೊ ಅವಕ್ಕೆ ಕೊಡ್ತವೆ ಅನ್ ಕೂಡಲೇ ನಂಗೆ ಹೆಂಗೆ ಖರ್ಚು ಮಾಡ್ಲೇಬೇಕು ಕೂವ
ಹ್ಮ್ ಅದೇ ಅದೇ ಮಾತೇನ್ ಬ್ರೊ
ದ್ ಹೇಳ್ತೀವಿ ಹೇಳ್ದ್ರೆ ಕೇಳ್ತೀವಿ
ಹಾ ಅದೇ ಅದೇ ನಾನು ಒಂದ್ ಸ್ವಲ್ಪ ಅಂದ್ರೆ ಇವಾಗ ಒಂದ್ ಸ್ವಲ್ಪ ಹೊರಗಡೆ ಹೋಗ್ತಿನಲ್ಲ
ಹ್ಮ
ದನ ಇಲ್ಲ ದನ ಇಲ್ಲ ಇನ್ನಲಿ ಇಬ್ರು ಹಾಲೆಲ್ಲ ಹಾಕದು ಮನೆ ಕಡೆ ನೋಡ್ಕೊಂಡದ ಟೀಮಗ ಬಿಟ್ಟಿದೆ.
ಹ
ಮತ್ತೇನು ಬ್ರೋ ನಾನು ಮತ್ತೆ ಸಿಗ್ತೀನಿ ತಾಳಿ ಇನ್ನೇನ್ ಸಿಕ್ತಿರಲ್ಲ ಹಾ ಏನ್ ಗಾಳಿ ಸೌಂಡ್ ಬರ್ತಾ ಇದೆ ನೋಡಿ
ಗಾಳಿ ನಾವು ಹೊರಗಡೆ ಇದ್ದೇ ಇ
ಹಾ ಹಾ ಸರಿಬ್ರ ಆಯ್ತು ಬಾಯ ಮಾಡ್ಕನ್ ಬಿಳ